ಹಲ ನೀ ನೀವೇ ಹೇಳಳ್ಬೇಕ ರ
ಹ್ಮ್ ಮತ್ತೆ
ಮತ್ತೇನಲ್ರಿ ನದು ರೆಟೆ ಜೀವನಾ
ಹ್ಮ್ ಪಾಪ್ರೆ
ಏನ್ ಮಾಡತಾರನ್ರಿ ಅವ್ರೇಂಗ ಅದೇನ್ ಬರ್ದತ್ತು ಬರ್ದತ್ತು ಹ ಹೌ
ಅದ್ ಯಾವ ಟೈಮ್ದಾಗ ಮಾಡ್ಬೇಕ ಹಾಗೆ ಆಗ್ತದ್ರ
ಹ್ಮ್ ಬರ್ದರ್ತ ಮದ್ಲ ಬರ್ತ ಕಸಿರ್ತರ್ದವು ನಿವ ಎಟ್ಟ ಎಟ್ಟ ಕಾಲ ಉಳಿಬೇಕು ಎಟ್ಟು ಕಾಲ ಏನೇನ್ ಸಾಧನೆ ಮಾಡ್ಬೇಕು ಇಂತ ಸಾಧನೆ ಮಾಡ್ಬೋುದು ಸಾಧನೆ ಮಾಡ್ಬಾರ್ದು ನಿವ ಮುಂದ ದೊಡ್ಡವಾದ್ಮೇಲೆ ಏನ ಆ್ತಾನ ಹೆಂಗ್ ಯಾವಾಗ ಆಯ್ತಾನ ಎಲ್ಲ ಬರ ಕಳಸಬಿಟ್ಟಿರ್ತಾರೆ ಒಮ್ಮೆ ಹ್ಮ್ ಹ್ಮ ಹ್ಮ್ ಕಲ್ಲ ಮತ್ತತ್ತ ಮತ್ತೇನ್ ಹೇಳರಿ ಇವು ನನಗ ಇದೇ ಚಿಂತ ಇತದ ಚಲೋ ಚಲೋ ಅವರಿಗೆ ನಾವ್ ಬರ್ತಂತ ಇಂತ ಇವ್ರಿಗೆ ಶಿಕ್ಷಕರಿಗೆ ಬರ್ಲಿ ಆದ್ರೆ ಒಬ್ರ್ರಿಗೆ
ಹೋಗಲ್ರಿೀ ಅವ್ರರು ಇನ್ನೊಬ್ರು ಜೀವ ಹೊಡಿತಾರೀ ಅವರು
ಹ್ಮ ಹೆಂಗ್ರೀ ಹಿಂಗಂದ್ರೆ ಮನುಷ್ಯ ಏಯ ಅಪ್ಪು
ಹ್ಮ
ಇಂತ ನನ್ಗ ಅದೇ ದೇವ್ರ ಮ್ಯಾಗ ಅದೇ ಸಿಟ್ರಿ ನನ್ಗ್ ಇಂತ ಚಲೋ ಚಲೋ ಅವ್ರನೆ ಒಯ್ತನ್ೀ ಹ ಕರಿ ರೀ ಸಣ್ಣವಲ್ಲಷ್ಟ ನೋಡ್ ಕಕೊಂಡ್ ಬರತ್ತೀನಿ ಚಲೋ ಚಲೋರ ಯಾರ ಇರ್ಾರ ನೋಡ್ರಿ ಅಂತವ್ರಿಗೆ ಹಯ್ತಂ್ದವರು
ನಂತರ ಜಲ್
ಈಗ ಈ ಈ ಕೆಟ್ಟ ಕೆಟ್ಟ ಕೆಲಸ ಮಾಡಿ ತಾರ ಮತ್ತ ಆ ಈಗ ಅಣ್ಣ ತಮ್ಮದಿ ಅಂದರು ಹೊಲ ಹೊಲ ಕಿತ್ಕೊಂಡಿರ್ತಾರ ರೊಕ್ಕ ಕಿತ್ಕೊಂಡಿರ್ತಾರ ಕಳ್ಳರು ಕಟಕರುಂದ ಕಟಕರು ಮತ್ತ ಕುಡುಕರು ಇವ ಕ್ಕೆಲ್ಲ ಎಂಬತ್ತೈದು ತೊಂಬತ್ತು ತೊಂಬತ್ತು ಐದ್ ವರ್ಷ ತಾನ ಜೀವಂತ ಇಡ್ತನ್ೀ ಅ್ರ ಜಲ್ದಿ ಕರ್ಕೊಲ್ದ್ರಿ ಅಂತವ್ರಿಗೆ ಏನಸಪ್ ಏನಸಪ್ಪ ಅಂತ ಹೊಲಸ ಕೆಲ್ಸ ಮಾಡರ್ಲಿ ಅಂತ ಬಿಡ್ತನ್ರಿ ಹೊಲಸ ಕೆಲ್ಸ ಮಾಡಸ್ ಬಿಡತನ್ೀ ಅವ್ರಲ್ಲ ಎಂತದ ಕೆಲ್ಸ ನಮ ಹ
ಹ್ಮ್
ಸ ಮಾಡಿ ಅವ್ರಿಗೆ ಲಾಸ್ಟ್ ತೊಂಬತ್ತೈದಕ್ಕ ಅದ್ದ ಮೆರವಣಿಗೆಯಂದ ಸಾಗಸ್ತಾರೆ ಅವ್ರಿಗೆ ಇವು್ ಪಾಕ್ ಇವು ಇದು ಏನಪಾ ಸತ್ ಇದು ಚೊಲೋ ಮಾಡಿ ಸತ್ತಿರ್ತ ನೋಡ್ರಿ ಅವಕ್ಕೆಲ್ಲ ಮೆರವಣಿಗೆ ಇಲ್ಲ ಏನು ಇರಲ್ರಿ ಸುಮು ಸುಮ್ಮ ಒಂದ ಇಟ್ಟು ಎಡ ಒಳಗ ಒಂದ್ ಎರಡು ಹಾರ ಹಾಕ್ತಾರೀ ಮುಗಿಯತ್ ಅಷ್ಟೇ ಮಾಡ್ತಾರ ಮತ್ತೇನ್
ಹ್ಮ್
ಹ್ಮ್ ಹ್ಮ್ ಮಾತ್ರ
ಹ ಮತ್ತೆ ಹೇಳ್ಬೇಕು ನಿಮ್ದೆ
ನ ಹ ಊಟಿಕ ಏನ್ ಮಾಡಿದಿರಿ
ಹ ಹವ ನೋಡ್ರಿ ಇವಾಗ ಗಿರೀಶ್ ಗೊತ್ತ ಕೆಕ್ಟ್ ಹೆಂಗಸ ಇದ್ದಂಗ ನೋಡ್ರಿ ಸೀನಿಯರ್ ಎಲ್ಲಾ ಹೆಂಗಸ ಅಂತಾರೀ ಅಿ
ಕರಿ ಅವ್ರದಾಗ ಅರ್ದ ಕರ್ದ ಹಂಗಗೆ ನಡತವ್ರಿ ನೋಡನ್ ಒ ನಾಕೈ ಸತಿ ಗಮನಸನ್ೀ ಹಾ ಹಾ ಹೌದ್ರಿ ಗೊತ್ತದಲ್ರಿ
ಯಾವಾಗ ಅದು ಎ ಪಿ ಎಲ್ ಆಡೇನ್ರಿ ಅವಾಗ ನಿಂತ ಫುಲ್ ಆಡಸ್ಲತ್ತನ್ರರಿ ಒಂದ್ ಸಾರ್ತಿ ವಲ್ಾಗ ಹಾಕ್ಬೇಕನ್ನ ಶೌನಿನಂದ್ ಕಾಗ
ಹ ಅಂದೇ ಬಿಟ್ರಲ್ಲಿ ಮಾತ್ಲೇ ಇರ್ತವ್ರ ಹಾ ರೀ ಆಯ್ತ್ರಿ ಹಂಗಗೆ ಇರ್ತದ್ರಿ ಸ್ವಲ್ಪ ಮನುಷ್ಯ ಏನ್ರೀ ಒಂದು್ ಅಂದ್ರ ಸಾಧ್ನೆ ಇರಲ್ರಿಂತ ಸೋಮು ಉದ್ರಿ ಅಲ್ಲಿ ಆ ನೀರ್ ಕೊಟ್ನೆ ಅದು ಕೊಟ್ಟನೆ ಮಾಡಿಕನ್ ಹಿಂಗ ಉದ್ರ ಮಾಡದಂದ್ರ ಅಂದ್ರೆ ಬುಳ್ಳೆ ಬೇಕತ್ ಏಟು ಮತ್ಂಗಿತ್ತು ೌರಿ ಕಖರೆ ಮತ್ತ ನಾ ನಾ ನಮಗೂ ಆಯವ್ರಲ್ರಿ ಅವರ್ ಕಂಡ್ರ ಹಾ ರೀ ಹ ಹಾ ಹಾ ರೀ ಹ ಅಕ ಕಳನ್ರಿ ಹಾ ರೀ ಯಾರ ರೀ ಹಾ ರೀ ಹಾ ರ ಅವ ಹಾ ಹಾ ಹಾ ರೀ ಹ ಹಾ
ಆಮ್ಯಾಗ ಏನಂತ ಏನ ರಾಣಿ ಹೆಣಸಾಲಗನಿ ಬರ ನ ಅ ಪರಿಂಗ ಮಾಡತ್ನಿ ಅಂತೆ ಇವಕ್ ಏನಂತಾರೀ ಎಲ್ ದಿನ ಚಟ ಇಲ್ರಿೀ ಇವೆಲ್ಲಾ ಕೆಟ್ಟ ಹೆಂಗಸಂಗ ನೋಡ್ರಿ
ನಮ್ಮ ನಮಗೂ ಅವ
ಹೌತ್ತು ಮನ್ನಿ ಪಸ್ ದಿನ ರೀ ನಾ ಪ್ರಣೀತ್ ಅವರು ಆಡಾಗ ಅದು ಎಡು ಬರ ಪಲ್ ಲ್ ಟಸ್ ಬಲ್ ರೀ ಫುಲ್ ಟಸ್ ಬಾಲ ನೋಬಾಲ್ ಕೊಟ್ರೀ ಎ ಕರಪಾಗಲ್ ರೀ
ಅಪ್ಪು ಹ್ಮ ಕರಾಬ್ ಆಗ್ತಾರ ಮತ್ತ
ಹೇಮತ್
ನಾವಗ್ ಕ ನನಗ ಕರಿ್ರರಿ ಅವ್ರ ಅಂದ್ರ ಆಯಬ್ರಲ್ರಿ ಇಂಥ ಇಂಂತ ಕೆಲ್ಸ ಅವ ನೋಡ್ರಿ ಇಂಥ ಮಾಡೋ ಕೆಲ್ಸ ಅವಕ್ಕರ್ದು ಎಲ್ಲಾ ಶೇರ್ದರು ಅಂತರಿ ಶೀರ್ರೀ ಮಾಡ ಇ ಮಾಡ ಕೆಲ್ಸ ಮಾಡೋ್ರರಿ
ಪರ್ಷ ಅದ ೀಗ ನ ಅಂಬ್ರೀ ಅಂಬ್ರೀ ಅಂಬರೀ್ ಸರಯತ್ ಮಾಡಿದೆ ಅವ ಭಿ ಹಂಗಗೆ ಏನ್ ನೋಡ್ರಿ
ಎಲ್ಲರ ಹಂಗಿರ ನಾ ಹೇಳ್ತ ಕೇಳಿ ವಜಿದ್ಯ ಅಂತ ಮಯ್ಯ ಅಂತ ಅಯ ಗಿರನು ತ ಅತ್ತ ಏ್ ಹ ಇವ್ರಕಿಂತ ಎಲ್ಲರ್ಕಿಂತ ಲೆವೆಲ್ ಅವ್ ಬೇರೆ ಆದ್ರೂ ಅವನ್
ಬೇರೆ ನೇ ಅ್ರ ಒಂದು
ಹ ಅವ್ನಿಗೆ ಅಂತತ್ರ ಬೇರೆ ಸ್ಥಾನದಾಗ ಇಡ್ಬೇಕ್ರ ಅವ್ನಿಗೆ
ಹ್ಮ್
ಹ್ಮ್ ಹ್ಮ್ ಎಂತ ಇಂತ ಜನ ಶೇರಏನಂದ್ರ ಮುಗತ್
ಹಗತ
ಪ್ಪ
ಹಂಗೆಲ್ಲಾ ಮಾಡದ ಬಾ ದಿನ ನಡಲ್ರಿ
ಹಂತರಿಲ್ರೀ ದೇವ್ರ ಇಂಥವ್ರಗ ಜೀವಂತ ಇಡತನನ್ ಅಂದ್ರ ಬಾಳ್ ಉಳಸ್ತನ್ ಮಾಡ್ರರು ಎಂಥವ ಕೆಲ್ಸ ಮಾಡ್ರೋ ಅಂತ ದ ಅವ್ರ ಪ್ರೋತ್ಸಾಹ ಮಾಡ್ತನ್್ರ ದೇವರು ನಾವು ನಿಯತ್ಯಂತ್ರ ಇದ್ ಜಗತ್ ನಲಲ್ರಿ ಹ್ಮ್ ಹಮ್ಮ ಯಾಕಡೆ ಎಪ್ಪ ನನಗಂತರ ಬಿಟ್ಟ ಹೋಗ್ಕ್ ಅಂತ ಅನ್ಸ್ಲತರಿ ಅಷ್ಟೇ ಹೆಂಗ ಮನ್ಷ್ಯ ಆ ಹ್ಮ ನೋಡ್ಲತ್ತನ್ರಿ ಅಷ್ಟೇ ಹ ಮ್ಯಾಂಗ ಹ ಅವರು ನೋಡಿದ್ರ ನಮಗೂ ತಲಿ ತಲಿ ಹೊಡೆ ಅಕ್ಷ ಬರ್ ತಕ ನೋಡಿದ್ರ ಹೆಂಗಪ್ಪು ನಮ್ಮ ಕೆಟ್ಟು ಚಿಲ್ಲರ್ ಬುದ್ಧಿ ನಾವ್ ನೋಡ್ರಿ ಎಲ್ಲರ ಬ ಚ ಎಲ್ಲ ಅಂತ ವಿಷಯನ್ರ ಮತ್ತ ಇ ಯನ್ಂಗಪ್ಪ ಹೆಂಗು ಏನ್ ಸತವ ಯ ಎಲ್ಲ ಬಂದವು ಏನು ಮತ್ ಮಾ ಅಂದ್ರ ಗುಣಾತ್ಮಕ ತ್ರ ಚಲೋ ಅಂದ್ರೆ ಮುಖ ಮಾತ್ರ ನೋಡಿದ್ರ ಇವ್ ಚಲೋ ಅಪ್ಪ ಅನ್ನಸ್ಬುಕ್್ರಿ ಹಂಗ ಅದ್ರೀ ಎಲ್ಲರು ನನ್ಗ್ ಹಂಗಗೆ ಅನ್ಸಿತ್ರಿ ಎಲ್ಲ ಮುಖ ನೋಡಕ್ ಚಛಲೋ ಅದ ಅನ್ಸತ್ರಿ ಒನ್ನ ಟ್ಟ ಗೊತ್ತಾಯತ್ತು ೀ ಇ್ರ ಬ್ಣ ಬೇೇಳ ಆಯ್ತರಿ ಹ ಅವ ಈಗ ನಂದ ಏನಂತ ಹೇಳ್ರಿೀ ನಂದ ಏನ ಅಂದ್ರ ಕಾಡಿಸತನ್ರಿ ಒಂದ್ಾಕದ ಮಂದಿ ಸ್ಟ್ ಕಾಡಸ್ತೇಲ್ೀ ಕಾಡಿಸಿ ನನ್ ಒ ತರ ಮನಸ ಇದು ಹರಟ್ ಆಗಬಡ್ತರಿ ಇವಾಗ ಕಡ್ಸದ್ನಲ್ ಎಂತಂತ ಮನುಷ್ಯ ಕಾಡಸತನಲ್ಲ ಅನ್ನ ಶಿವ ಕೃಷನ್ದ ಕ್ಷ ಕಮಿ ಕೇೇಳಬಕ್ ಆತಾರ ಮನುಷ ಹ ಮನಸ ನಮಗ ಮಾಂತ್ರರ ಸಂಟ್ ಆತದ ನೋ ಒಳ ಒಳ ಸುಮ್ಮನೆ ಕಾಡ್ಸದ್ ನೋ ಚಲ ಐತ್ವ ಮನುಷ್ಯ ಎಂತರಿ ಕಾಡ್ಸುದ ತಿ ತರಿ ಕಡಸುದ್ಲ್ಲ ಹ ಅನ್ಸ್ತದ್ರೀ ಮನ್ೊಂದ್ಸತಿ ಕೇಳ್ತೇನ್ ಮತ್ ಈಗ ಏನ್ ಮಾಡಾಕ್ ಬರಲ್ರರಿ ಮತ್ ಕಡಿಸತೇವ ಮತ್ ಕೇಳ್ಬಕ್ ಆತರಿ ಅವಾಗ ನಮಗ ನಿದ್ದೆ ಹತ್ತದ್ರಿ ಅವಾಗ ರಾತ್ರಿ ಇಲ್ಲಾಂದ್ರೆ ರಾತ್ರಿ ನಿದ್ದೆನ್ ತ
ಹೌದೇನ್ರಿ ಮತ್ತೇನಲ್ ನೋಡ್ರಿ ನಾಳೆ ಈ ಬ್ಯಾಕ್ ಬ್ಯಾಗ್ ಪ್ಯಾಕ್ ಮಾಡ್ಕೊಬೇಕ್ರಿ ನಾಳೆ
ನ ನಾಳೆ ಇದು ಮ್ಯಾಹ್ನ ಟೈಮ್ರ್ ಕುತ್ತವರಿೀ್ ಮಧ್ಯಾಹ್ನ ಮಾಡತ್ತರಿ
ಮಧ್ಯಾಹ್ನ ಸಲ್ ಬಿಜಿ ಇರ್ತವ ಅನ್ಸ್ತದ್ರಿ
ಹ್ಮ್ ಸ್ವಲ್ಪ ಕೆಲ್ಸ ಇರ್ತ ನಂಗಯತ್ರಿ್ಮ ಅತ್ತ ಮಾಡಟ್ರಿ ಮತ್ ಬ್ಯಾಕ್ ಪ್ಯಾಕ್ ಸ್ವಲ್ಪ ಒಂದಿಟ್ಟ ಕೆಲ್ಸ ಕೆಲ್ಸ ಮಾಡ್ರ ಒಂದಿಟ್ಟ ಹ್ಮ.
ಮತ್ ನಾಳೆ ಏನ್ ಕೆಂಬಕ್ಕೆ ಹದ್ತಿರಿ ಏನ್. ಕಡ ಮತ್ ಪ್ಲಾನ್ ಆದ್ರೆ.
ಚಂಬೈ ಹೋಗ. ಈಗ ನಮ್ ನಮ್ಮ್ ಊರ ಒ ಇ ಇದು ಮಾಡ್ತರಿ ಊರಾಗ ಮಾಡ್ತಾರೆ ಬರ್ರ ಕಡೆ ಒಂದ. ದಿನಕ್ಕೆ ಬಂದ್ರ.
ನೋಡ ನಮ್ಮಲ್ಲಿ ಊರಾಗಿ ಸರಿ್ ಮಾಡ್ತಾರ್ರಿ ಅದಕ್ಕ.
ಅಂದ್ರೆ ಚಲೋ ಮಾಡ್ತಾರಂದ್ರ ಇಲ್ರಿ ನೋಡ್ತನ್ೀ ನಾನು ಬಂದಂದ್ರ ಪೋನಸ್ತೇನ್ೀ ಹ್ಮ್ ಆಯ್ತತ.
ಟರ
ನಾನ ನೋಡ್ತೇನ್ ನಾನು. ಹ್ಮ ತತ ನೋಡಿ ಬೀಗುಡ ಜವರಿಗೆ ಅಂಟತರ ಕಿಲೋಮೀಟರ್ ಮೂವತ್ತೆರಡು ಸೌದ ಮೂವತ್ತೆರಡು ಏನ್ರಿ ಹ ಅ ನಾ ಟ್ಟ ಅ ಅಂದ್ರ.
ಹಾ ಜಲ್ದಿ ಹೋಗ್ತಾರೆ.
ಹೌ. ಆ್ತ ಬಿಟ್ರೆ ರಾಗೋಡ್ ಬಸ್ ಅ ಕಡೆ ಈ ಕಡೆ ಅಂತ ಕ ರಗೋಡ್ ಬಸ್ ಹತ ಬೀಗಡಲ್ಲ ನೋಡ್ರಿ ಈ ಕಡೆ. ಇದು ಮಲ್ಲ ಕ್ರಾಸ್ಲ್ಲಿ ಹೋದ ಅಂದ್ರೆ ಒಂದು ಎಟ ಒಂದು. ಮೂವತ್ತೊಂಬತ್ತು ಹತ್ತು. ಮೂವತ್ತೊಂಬತ್ ಅಲ್ವಾ. ಹ್ಮ ಇರ ಬಸ್ ಬಿಡ್ತಾರೀ ಒಮ್ಮೆ ಒಮ್ಮೆ ಒಮ್ಮೆ ಬಿಟ್ಟ ಬಿಡ್ತಾರ ಬಸ್ ಆರೋಳ್ ಬಸ್. ತೊದರಿ. ಒಮ್ಮೆ ಒಮ್ಮೆ ಹಂದ್ರೆ ಒಮ್ಮೆ ಕಡಿಿನ ಒಂದ ನಾಕ್. ಕಮೆ ಹೊತ ನ ಕಮೆ ಬರ್ತ.
ಹಾ ನಮ್ಮ ೂರಿಗ ನೋಡಿ ಐದ್ ನಿಮಿಷಕ್ಕೆ ಒಂದ ಬಸ್್ರಿ.
ಇತ್ರಿೀ ಜದು ತಾಲ್ಲೂಕ ಆಗ್ತರಿೀ.
ಹ್ಮ್.
ಈ ಕಡೆ ಎಲ್ಲಾ ಮತ್ ನಿಂದಿರ್ಸಿ ಹೋಗ್ಬೇಕಲರೀ ನಮ್ ಕಡೆ ನಿಂದಿರ್ಸ್ತಾರಿ ಎಲ್ಲಾ ಬಸ್ ಹುಬ್ಬಳಿ ಬಸ್, ಎಲ್ಲಾ ಬಸ್ ನಿಂದ್ರಿಸ್ತಾರಿ, ಮತ್ತತ ಆಮೇಲೆ ಹಚ್ಚತನ ತೊಗೋರಿ.